ಅರುಣ ಹೇಳು
ಎಲ್ಲಿ ಗುರುಗಳೇ
ಈಗ ಹೊರಗಡೆ ಬಂದಿ ಸ್ವ ಫೋನಾಗ ವಿಡಿಯೋ ಎಡಿಟ್ ಮಾಡದಿತ್ತ
ಹೌದಾ ಹಾ ಹಾ‌ ಹಾ
ವೀಡಿಯೊ ನೋಡಕತೆರ್ ಅಂದ್ರ ಎಡಿಟಿಂಗ್
ಹಾ
ವಿಡಿಯೋ ಎಡಿಟಿಂಗ್ ಗಾ
ಹಾ ಅದೇ ಮಾಡ್ಬೇಕು
ಯಾರಿಗೋ ಯಾಕ ದುಡ್ಡು ಮಾಡದ
ಯಾ ಆ್ಯಪೊ ವಿ ಅನ್ನು ಅವು ಯಾವ ಆ್ಯಪೊ ನಮ್ ತಮ್ಮ ಮಾಡ್ತಾನ
ಹಾಮ್ ನಾನು ಇರ್ತಿಲ್ಲ ನನ್ನ ಹತ್ರ ವಿಡಿಯೋಸ್ ಆಯ್ತೆ
ಏನಾ?
ವಿಡಿಯೋ ಮಾಡಿನೋ ಕ್ಲಿಕ್
ಸುಮ್ಮ್ನೆ ನಿಚಾರದ ಒಂದು ಕ್ರಿಯೇಟ್ ಮಾಡ್ಬೇಕು ಹಂಗದ್ರ ನಡೀತದ ಹಂಗ ಆರಾಮ್ ನೋಡ ನೋಡ್ಬೋದು ಆರಾಮ್
ಹೌದೌದು
ನೀ ಯಾವ ಕಡೆ ಓಯ್ತಿಯೋ ಅಲ್ಲೊಂದು ತಕ್ಕೊಂಡೆ ಅಂದ್ರ ಹಾಕಕ್ ಬರ್ತ
ಹ
ಸುಮ್ನೆ ಅಲ್ಲಿ ಇಲ್ಲಿ ಹೋತ ಪೋಟೋ ತಕೊಂಡ್ ಹಾಕ ಬಿಡ್ಬೇಕ ಆಯ್ತು ನೇಚರ್ ಒಂದು
ಹೌದ ನಾನೆಲ್ಲ ಫೋಟ ತಗಿತೀನಿ
ಏ ದಿನ ಬಿಡ್ಬೇಕು ಅಂತಿಲ್ಲ ಅವಾಗ ಬುಟ್ರ ನಡತದೆ
ಬರ ಬರ್ತ ಅದೇ ಪ್ರೊಫೆಷನಲ್ ನೈ ಕನ್ವರ್ಟ್ ಆಗ್ತ ಹಂಗಂಗಗೆಲ್ಲ
ಕಟರ್ಷ ಮಾ
ಜನ
ಈಗ ಪರ್ಟಿಕ್ಯುಲರ್ ಬರ್ತಾ ಬರ್ತಾ ಇನ್ಕಮ್ ಟಕ್ ಸುಮ್ಮನೆ
ಹೌದು ಡಿಜಿಟಲ್ ಮೇಲೆ ನಡಕತದ ಜೀವನ ಎಲ್ಲ
ಹಾೋಡ ರಿ ಹಾಕನ್್ರ
ಏನ್ ಮಾಡಕತ್ತೆ
ಏನಲ್ಲ ಮ
ಸಪ್ಪಿಗ ಸಕಾಯ
ನಾ ಮುಗೀತ್ ನೋಡಿ ಇವಾಗ
ಅದೇ ಅಂತಿನ ಅದೇ ಸಪ್ಲಾ ಬರಕತ್ತಿ ಅದು ಅದೇ ಅರವತ್ತ ಎಪ್ಪತ್ತು ಸಾವಿರ ಕೊಟ್ಟು ಫೋನ್ತ್ಗೊಂಡಿ ಮತ್ತ ಏನಾರು ಒಂದು ಮಾಡ್ಬೇಕು
ನೋಡ ಅಟ್ಫೋನಿಂದ್ರೆ ದದುಡ್ಡ ಸೇರ್ಸ್ಕಡ್ತತಿವಾಗ
ಹ್ಮ
ಹ್ಮ್
ತೋೊಂಡದಕ್ಕನು ಸ್ವಲ್ಪ ಅದಕ್ ಅದ್ರದ್ದ ಅದಕ್ಕೆ ಸಾರ್ಥಕ್ ಆಗ್ಬೇಕು ಫೋನಿಂದಾರ
ಅದರ ಸಲುಗೆ ತಗೊಂಡಿದ್ದು ಹಾಟ್ಟೆ ಮಡೂಡಿಯ
ಹ್ಮ್ ಮಾಡಿದ್ದೆ
ಬಂದ
ಅ ಮಾಡ್ಿಕಿಂತ ಆರಾಮ ಎಕಡೆ ಹೋದಾಗಡ ಹೋಗು ಆರಾಮ್ ಹೌದಲ್ಲ
ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಬಿಡ್ಕ ಇದರು ಹಾಗಿ ಇದು ಮಾಡಿದೆ ನಮ್ಗ ಆಗ್ಲಾರ ಹ
ಹೊಂಡದು ನಿಂದ್ ವೈಯಕ್ತಿಕ ಏನ್ ಬುಡಕ ಹೋಗಬೇಡ ಅದರ ಹೊಳಗ ಹೊಸ ಅಕೌಂಟ್ ಮಾಡಿದ್ಮ
ನೇಚರ್ ಹೋದಾಗ
ಹಾ
ಸಂಜೆ
ಮತ್ ನೋಡ ಹೆಂಗ ಮಾಡ್ಬೇಕಾ
ಮಾಡಬೇಕಾ ಡೈಲಿ ಮಾಡೇನೆ
ಆ ಕಡೆ ಅಕಡೆ ನೇಚರ್ ಮಸ್ತ್ ಇರ್ತಾವಲ್ ಫೋಟೋ ಮಸ್ತ್ ಬರ್ತಾವ ಇಲ್ಲಿ
ಮಾಡ್ಬೇಕು ಮಾಡ್ತ
ಅದೇ ಸಪೋರ್ಟ್ ಮಾಡ್ತೀವ
ಸಪೋರ್ಟ್ ಮಾಡ್ತೀನಿ ಅಂದ್ರ ಇಡಿ ಮಾಡ್ತೀನಿ
ಮಾಡ ಮಾಡ ಐಡಿ ಮಾಡ ಹಂಗೇನಿಲ್ಲ
ಎಫರ್ಟ್ ಬೇಕು
ಹ ಫಸ್ಟ್ ಏನ ಆಗಲ್ಲ ಬರ ಬರ್ತಾ ಆಗ್ತದದು ಹೌದಲ್ಲ
ಅದೇ ಸ್ಟಾರ್ಟಿಂಗ್ ಯಾರ್ದೇ ಆಗ್ಲಿ ಸ್ಟಾರ್ಟಿಂಗ್ ಬೆಳಿಬೇಕು
ಹಾ ಸ್ಟಾರ್ಟಿಂಗ್ ಬೆಳಿಬೇಕಂದ್ರೆ ಸ್ವಲ್ಪ ಕಷ್ಟ ಆತ ಬರಬರಂತಾನೆ ಈಜಿ ಆಗ್ತದೆ ಹೆಂಗ ಹೆಂಗ ವಿವ್ಸ್ ಬರ್ತಾ ಹಂಗ್ ನಡೀತದ ಅಲ್ಲಿ
ಹಾ ಅವಾಗ್ ನಡಿತನ ನೋಡ ವಿವ್ಸ್ ಕಮೆಂಟ್ಸ್ ಲೈಕ್
ಹ ಮಾದ ಹತ್ತಿ ಬೀಜ ಊರದು ಅದ ಎಲ್ಲ ಬಿಡದು ನೀ ಮಸಾಲೆ ಉಗ್ಗೋದು ಮತ್ತ ಗಳೆ ಹೊಡೆಯೋದು ಎತ್ತಿನ ಪೋಟೋಗಳು ಹಾ ನೀರ್ ಬಿಡ ಎಲ್ಲ
ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅವಾಗ ಸ್ಯಾನೆ ವೈರಲ್ ಆಗ್ತವ
ಹಾ ಅದ್ರಾಗಬಿಟ್ಟು ತನ್ ತಾನೇ ವೈರಲ್ ಆಗ್ಬಿಡ್ತದೆ ಎಲ್ಲಾ ಮಂದಿ ಕಡೆ ಸೆಳೆತನ ಸಿಕ್ಬಿಡ್ತದ ಏ ಮಸ್ತ್
ಹ್ಮ್ ಚೆನ್ನಾಗ್ ಮಾಡ್ತಾನಪ್ಪಾ ನೋಡಿದಾರ ಸ್ವಲ್ಪ ಚೆನ್ನಾಗಿನ್ ಸಿಗಪ್ಪ ಅಂದ್ರ ಏನ
ನೀನ್ ನೀ ಬಿಡ್ತ ನಿನ್ ಚಂದ ಅನ್ಸ್ರ ಸಾಕ ಚಂದ ಚಂದ ಹ್ಮ್ ಬೇರೆ ಇಲ್ಲಿ ಬೇರೆ ಬೇರೆ ತರ ಓಡಿಬಿಡ್ತದೆ
ಹ್ಮ್
ಹಂಗ್ ಮಾಡ್ಬೇಕು ಇಂಗ್ ಮಾಡ್ಬೇಕು ಹೌದಲ್ಲ
ಸುಮ್ಮಾ ಒಂದ್ ಯಾವ್ ಬಿಸ್ನೆಸ್ ಮಾಡಿ ಆಕ್ಬೇಕು ಒಂದ ಅಂಗಡಿ
ಸುಮ್ನೆ ಸೈಡ್ ಸೈಡ್ ಸೈಡ್ ಬಿಸ್ನೆಸ್ ಅಂತ ಅಂತಾರಲ್ಲಹಂಗ್ ಮಾಡ್ಬೇಕು
ಅದೇ
ಹಾ ಹೇಳು
ರೊಕ್ಕದ್ ಬಲು ಪ್ರಾಬ್ಲೆಮ್ ಅದ ಅದಕ್ಕೆ ಸುಮ್ನೆ
ಮಾಡು ಸುಮ್ ಸೈಡ್ ಸಣ್ಣ ಸಣ್ಣದ ದೊಡ್ಡದ್ ಮಾಡ್ಕಂತ ಹೋಗಬೇಕ್ಪ್ಪ
ಹಾ ಹಾ ಬಂಡವಾಳ ಹಕ್ಬೇಕು ಮತ್ತೆ ಈ ಬಂಡವಾಳ ಇರದಲ ಮಾಡಾಕತಿಲ್ಲಾ ಅದ್ ಮಾಡ್ ಸುಮ್ನೆ ಫೋನ್ ತಗೊಂಡಿದ್ದಲ್ಲಾ
ಹ್ಮೂ ಹ್ಮು
ಸುಮ್ಮ್ ಅಕೊಂಡ ಆ ಮಾ ಓಡಿತ್ತ ಅಂದ್ರೆ ಮತ್ ಮುಂದ ಮಾಡ್ಬೋದು
ಅದ
ಅದೆಲ್ಲ ಹಸಿಂದ ಮತ್ ಇನ್ಕಮ್ ಗಿನ್ಕಮ್ ಸ್ಟಾಟ್ ಮಾಡ್ಬೇಕು ಬರ ಬರ್ತ ಬರ ಬರ್ತಾ
ಹ್ಮ್ ಹಾ ಅಣ್ಣಾ
ಅಲ್ಲೋ
ಹೇಳಣ್ಣಾ
ಮುಂದ ಜೀವನಕ್ಕೆ ಏನ್ ಮಾಡ್ಬೇಕ ಅಂದೆ
ಜೀವನಕ್ಕ ಯಾವ್ದಾದ್ರು ಒಂದು ಜಾಬ್ ಮಾಡ್ಬೇಕಪ್ಪ ಓದ್ಬೇಕ್ ಇವಾಗ್
ಚೆಂದ ಕುಂತ್ ಓದ್ ಆರಾಮ.
ಅದೇ ಒಂದ್ ವರ್ಷ ಇಲ್ಲ ಎರಡು ವರ್ಷ ಕುಂತ್ ಓದ್ಬೆಕ್ಂದ್ರ ಆದ್ರ ಒಂದ್ ಜಾಬ್ ಮಾಡ್ಕೊಂಡು ಪಟ್ನ
ಒಂದ ಒಂದೆರಡ್ ವರ್ಷದಾಗ ಆತ ವಂದ್ಯಾ ಜಾಬ್
ಆಗ್ತಾವ ಕುಂತ್ ಓದಬೇಕು ನೋಡ್ ಅಂದ್ರ ತಲಿ ಕೆಡಿಸ್ಕೊಂಡು
ಹೌದೌದು ಆಗ್ತಾ
ಹ್ಮಾ ಮನ್ಯಾಗ್ ಓದಸ್ತೆನಿ ಅಂತಾರ್ ಅದ್ಕೆ
ಹಾ ಓದಸ್ತತ್ಸಂಗಿತ್ ಆದ ಮತ್ತ್ ಹೋಗಓದಕ್ ಹೋಗಬೇಡ
ಮತ್ತ್ ಏ ಒತ್ತಾಯ ಪೂರ್ವಕವಾಗಿ ಓದ್ರ ಅದ್ ತಲಿಗ್ ಏನ್ ಹತ್ತಲ್ಲ ಮನ್ಯಾಗ ಓದ ಈ ತರ ನಮಗೂ ಏನ್ ಓದಾಕ್ ಇಂಟ್ರೆಸ್ಟ್ ಅದಾ
ಹೌದೌದ.
ಓದಿ ಯಾವ್ದ್ರ ಒಂದ ಮಾಡ್ಬೇಕಂತ್ ಅವರು ಆಗ್ತದ ಅವ್ರ ಮರ್ಯಾದೇನು ಉಳಿಸಿದಂಗ್ ಆಗ್ತದ.
ಹೌದೊ ಹಂಗೆ ಆಯ್ತದ ಮತ್ ಅವ್ರ ಓದ್ತಾನ ಅಂದ್ರ ನೀ ಏನ ಅವ್ರ ಬೆಡಾ ಅಂದ್ರ ನೀ ಓದ್ತ ಅಂದ್ರ ಮತ್ತೇ ಏನ ಅಂತಾರಲ್ಲಾ
ಹ್ಮ್ ಅದಕ್ಕೆ ಎರಡ ಕಡೆಯಿಂದ ಸಪೊರ್ಟ್ ಇದ್ದಾಗ ಏನಾರು ಒಂದ ಮಾಡ್ಕೊಂಡ್ ಬಿಡ್ಬೆಕು.
ಮತ್ತೆನ ಸಮಾಚಾರ
ಇಲ್ಲ ಏನ ಸುಮ ಆರಾಮ್ ಹೊರಗೆ ಬಂದ್ ಕುಂತೀವಿ ಅದೇ ಪ್ರವಾಸ ಬಗ್ಗೆ ಮಾತಾಡಾಕತ್ತೆವಿ ಹೆಂಗೆಂಗ ಅಂತ ಹ್ಮ ಆ ಒಟ ಕರ್ನಾಟಕದ ಕಡೆಗೆ ಹೋಗಿ ಬರ್ಬೇಕು ಚಂದ್ ಪ್ಲೆಸ್ ಅವ
ಹಾ ದಕ್ಷಿಣ್ ಕರ್ನಾಟಕ
ಆ ಈಗ ಚಲೋ ಆಯ್ತಿ ಮಳಿ ಗಿಳಿ ಚಾಲೋ ಆರಾಮ್
ಹಾ ಹೌದು.
ನಡ್ತಿದ ಆ ಕಡೆ ಹೋದ್ರ
ಆಯ್ತು ತೊ ನಡಿತದ ಆ ಕಡೆ ಹೋದ್ರ ಕರೆವಂದ್ರ
ಹಾ ಹಾ ಆರಾಮ್ ಬಾರಿ ಪ್ಲೇಸ್ ಆವಿಲ್ಲಿ ನೋಡಾಕ
ಹ್ಮೂ.
ಬರ್ಬೆಕ್ ನೀನ
ಬರಬೇಕಣ್ಣ ಮತ್ತೇನ್ ಬಿಟ್ಟ ಹೋತ್ರ ನಮ್ಗ
ಬರಿ ಒಬ್ಬ ಅದ್ರ ಸಲ ಕೇಳಕತ್ತಲ್ಲ ಫೋನ್ ಹಚ್ಚಿ ಬರರಿ ಬ್ರಿ ಅಂತಲ್ಲ ಸಂದಿ
ಅಂತ ಬರ್ತೀವಿ ಮತ್ ಬರ್ಬೇಕ ನ ಅಂತ ಕೇಳಿದ ಅದ ಮತ್ ಬಿಟ್ಟ ಹೋಗಬೇಕಂತ ಏ ಪ್ಲಾನ್ಕ
ಹಾ
ಗಾಡಿ ನೆಡ್ಸೋಣ ನೀನೇ ಇದಲ್ಲ ಅಂದೆ ನಿನ್ಗ್ ಬಿಟ್ಟೋದ್ರೆ ಹೆಂಗ
ಗಾಡಿ ನಡ್ಸವನ ಇದನ್ನ ಹೇಳಕಿಲ್ಲ ನಮ್ಮದ ನಮ್ಮನ್ ಬಿಟ್ಟು ಬೇರೆ ಅದಾರಲ್ಲ ಡ್ರೈವರ್ಸ್
ಇ ನೀವಬ ರವಿ ಒಬ್ಬವ್ನೆ ಅವನು ಬಸ್ರದೆ ನೀಡಿ ನೀ ಬೇಸದೆ ಅವನು ಉಡಿತಾನ
ಹ್ಮ್ ನಡತದಂಗ ಮಾಡಿದ್ರ ಹ್ಮ್
ಗಾಡಿ ಯಾರ ಅವ್ರ ಮೇಲ್ ತರ್ಬೇಕು ಗಾಡಿ
ಗಾಡಿ ನೋಡಣ ಕೇಳಣ ಯಾರ್ ಜನ ಬರುತ್
ಹ್ಮ್ ಅದೇ ಅವರ ಅಣ್ಣಂದ್ ದಾದಂತ
ಹ್ಮ್
ಗಾಡಿ
ಹಾ ಅವನದೇ ಕೇಳ ಎಂ
ಹೌದೌದು
ಹ್ಮ್
ಮತ್ತ್ಯಾಣ ಬ ಕೆಲ್ಸ
ಮತ್ತೆ ನ್ ನೋಡಣ ಇವಾಗ ಫ್ರೀ ಅದೈತ್ ಹೊಲಾ ಆದಣ್ಣ ಹಂಗೆ ಲೈಟ್ ಐ ಒಂದು ಮೂರ್ ನಾಕ್ ಎಕ್ರೆ ಮನವಲಾ ಎಲ್ಲಾ ಟೋಟಲ್ ಆಯ್ಕೊಂಡ್ಕೊಂಡ್ ಕಲ್ತವ ನೀರ ಅವರಿಲ್ಲಣ್ಣ ಒಣ ಒಣ ಬೇಸಾಯ
ಒಣಬೆಸೆಯವ
ಒಣ ಬೇಸಾಯ ನೀರವರಿಲ್ಲ
ಹೌದಾ ಮತ್ತೆ ನೋಡದ್ ಕೆಲ್ಸ ಬೀಜ ಪದ ಊರಿ ಅಲ್ಲ ಅಲ್ಲ ನಂಬು ಒಂದ್ ಮೂರ್ ನಾಲ್ಕು ಎಕ್ರೆ ಅ ಪಾಟ ಹಾ.
ಸೇಮ್ ಅಂದ್ರೆ ನಂಬೋ ನಿಂಬೋ ಹೊಲ.
ಹಾ ಸೇಮ್ ಅವಾ
ನಿಮ್ಗೆ ನಿರಾವರಿ ಅವಾ ಏನ್ ಒಣ ಬೇಸಾಯ ನಿಮ್ದು ನು
ನಮ್ಮ ನೀರಾವರಿಯ ನಮ್ಮದು
ಓ ಓ
ನಿರಾವರಿ ಆದ್ದ್ ಮತ್ತ್ ಏನ್ ಮಾಡ್ತ್ತೇ ಮಾಡಿ ಅಂದ್ರ.
ನೀರಾವರಿ ಇದ್ದರೆ ಪಾಡ್ ಬಿಡೋಣ ಆರಾಮ್ ನಿಮ್ದೇ.
ಪಾಡ ಅಚಿ ಹಂಗಗೆ ಅರ್ತ ಮತ್ತ ತಿಪ್ಪಲು ಎಲ್ಲಾರು.
ಹ್ಮ್ ಹೂ
ಹೌದಲ್ಲ
ಯಾರ ತಿಪ್ಪಲ ಅವ್ರ ಸುತ್ತಿರ್ತಾವ.
ಹಾ ಅಷ್ಟೇ ಅಷ್ಟೇ ಜೀವನ ಅಂದ ಮೇಲೆ. ನಿನ್ನ ತಿಪ್ಪಿಲ ನಿನ್ನೆಗೆ ನನ್ನ ತಿಪ್ಪಿಲ್ಲ ನನಗೆ.
ಬರಬರೇಣ್ಣ ನಿಂದ
ಹೂ
ಹ್ಮ್
ಅಯ್ಯೋ ಗಾಳಿ
ಎಲ್ಲಿಗೋ ಪಕ್ಕ
ಶಪರ್ ಸಾಪುರ್
ಯಾಕಕ್ ಶಾಪರ್ಗಾ
ಶಾಪುರ್ಕ ಒಂದ್ ಸ್ವಲ್ಪ ಕೆಲ್ಸ ಅದಾಗ ಹೋಗ್ ಬರ್ಬೇಕ
ಹಾರಾರ
ಹ ನಾ ನಂದ ಒಬ್ಬಂದ ಪ್ಲಾನ್ ಅದ ಮತ್ತೆ ಯಾರನ್ನ ಬಂದ ಏನಾದ್ರೂ ಆ ಆಗ್ಬೋದು ಹ್ಮ ಭ ಕಾಲಿತಪ್ಪಂದು ರೋಜರಾಮ
ಅದ್ ನಂದನ ಏನ ಕಿಲ್ಲ ಏನಿಲ್ಲಲ್ಲ ಕೆಲಸ ಅದಕ್ಕೆ
ಹೌದಾ ಸರಿ ತಗೋಣ ಆಮೆಲ್ಲಸ್ನೆ
ಹ ಸರಿ
ಹ್ಮ್